ನಮಸ್ಕಾರ ಹೇಗಿದ್ದೀರಾ.
ಚೆನ್ನಾಗಿದ್ದೀವಿ ನೀವ್ ಹೇಗಿದ್ದೀರಾ.
ನಾವವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿರ್ಲೇಬೇಕು ಅಲ್ವಾ.
ಹೌದಾ ಏಕೆ.
ಅದು ಹಂಗೆ ಸುಮ್ಮ್ನೆ.
ಏನ ಅಪ್ಪ ಗೊತ್ತಿಲ್ಲ ನೀವು ಸ್ವಲ್ಪ ವಿಚಿತ್ರ ಮಾತಾಡ್ತಿದ್ದೀರಾ ಯಾಕೋ.
ವಿಚಿತ್ರ ಅನ್ಸುತ್ತ ನಿಮ್ಗೆ ನೀವ ಚೆನ್ನಾಗಿರ್ಬೇಕಲ್ವಾ ನೀವ ಚೆನ್ನಾಗಿ. ನೀವು ಚೆನ್ನಾಗಿರಬೇಕು ಕಣ್ರೀ ನೀವು ಚೆನ್ನಾಗಿರ್ಬೇಕು.
ಗೊತ್ತು ಯಾಕೆ ಇಷ್ಟ್ ನೀವು ಅದನ್ನ ಒತ್ತು ಹೇಳ್ತಿದ್ದೀರ ಅಂತ ತಿಳ.
ಅದು ಹೊತ್ತಿ ಹೇಳದ್ರೇನೆ ನಿಮ್ಗೆ ಒಳಗ ಅರ್ಥ ಆಗುತ್ತೆ ಅಂತ ಅದಕ್ಕೆ ಹೇಳ್ತೀ. ತಾ ಇದ್ದೀನಿ.
ಇಲ್ಲ ನಿಮಗ್ ನೀವು ಹಾ ನೀವು್ ಆರಾಮಾಗಿ ನಿಧಾನವಾಗಿ ಉಸರು ತಗೊಂಡೆ ಹೇಳಿ ನಮಗ ಅದು ಕೂಡ ಅರ್ಥ ಆಗತ್ತೆ.
ಹಾ ಹೌದಾ ಊಟ ಮಾಡಿದ್ರಾ.
ನಾ ಊಟ ಮಾಡಿದ್ವಿ ಅಪ್ಪ ತುಂಬಾ ಚೆನ್ನಾಗಿತಿ ಇವತ್ತಿನ ಊಟ.
ಏನಿತ್ತು ಇವತ್ತಿನ ಊಟದಲ್ಲಿ ತುಂಬಾ ಚೆನ್ನಾಗಿ ಅಂದ್ರೆ.
ಇವತ್ತು ಕೋಳಿ ಸಾರು ಕೋಳಿ ಅನ್ನ ಕೋಳಿ ಮಟ್ ಕೋಳಿ ಆಮ್ಲೆಟ್ ಅದೇ ಅದನ್ನೇ ನೀವ ಎಲ್ಲ ಅದನ್ನೇ ಹೆಸರೆಲ್ಲಾನು ಇದ್ ಮಾಡಿದ ರಲ್ಲ ಬಿರಿಯಾನಿ ಅಂತ ನಾವವು ಅದನ್ನ ಕೋಳಿ ಅನ್ನ ಅಂತ ಹೇಳ್ತೀವಿ.
ಓ ಹಂಗಂತ ರ ನೀವು ಕೋಳಿ ಅನ್ನ ಅಂತ ನಂ ಗೊತ್ತೇ ಇರ್ಲಿಲ್ಲ ಕೋಳಿ ಅನ್ನ ಅಂತ ಅದ ಕೇಳ್ತಾರೆ ಅಂತಾನೇ ಗೊತ್ತರ್ಲಿಲ್ಲ ನೀವ್ ಹೇಳಿದ್ಲೆ ಗೊತ್ತ
ನೋಡಿ ನಾನು ಹೊಸದಾಗಿ ಮರುನಮ್ಮ ಊಪಕಣ ಮಾಡಿದ್ದು.
ಹೌದೌದು ನಿಮ್ಮಂತ ಅದ್ಭುತಗಳ ಇರ್ಬೇಕಲ್ವಾ ಭೂಮಿ ಮೇಲೆ ಹೊಸದಾಗ ಹೊಸ್ದ ಗಿ ಒಂದೊಂದು ನಾಮಕರಣ ಮಾಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಏನೇನ್ ಮಾಡ ನಿದೀರಾ ಏನೇನಿಲ್ಲ ಅಂತ
ಹೌದು ಮತ್ತೆ ನೀವು ಕೋಳಿ ಮೊಟ್ಟೆ ತಿಂದಿದ್ದೀರಾ ಎಂದಾದರೂ
ಅಯ್ಯೋ ತಿಂತಾನೇ ಇರ್ತೀವಿ ವಾರದಲಿ ಮೂರ್ ಸರಿ.
ಹೇಗಿರುತ್ತದೆ ಅದು
ಹೇಗಿರುತ್ತೆ ಅಂದ್ರೆ ನಿಮ್ಗ್ ಗೊತ್ತಿಲ್ವದು ಹೇಗಿರುತ್ತೆ. ಅಂತಾ.
ಇಲ್ಲ ನಾ ಎಂದು ತಿಂದೇ ಇಲ್ಲ
ಮತ್ತೆ ಹಾಗಾಗ ತಿಂತೀನಿ ಅಂತ ಹೇಳಿದ್ರಿ ಹೀಗ ತಾನೇ.
ನನ್ನಗೆ ಸ್ವಲ್ಪ ಮರು ಕಾಯಿಲದೆ ಏನ್ ಮಾತಾಡ್ತೀನಿ ಅಂತ ನನಗೇ ತಿಳಿಯುದಿಲ್ಲ.
ಅ ಅಲ್ಲ ನಿಮ್ಗೆ ಮರು ಕಾಯಿಲೆ ಇದ್ಯಾ ನೀವ್ ಅಷ್ಟು ಇದ್ಯ ಇಷ್ಟ ಅಷ್ಟು ಮಾತಾಡೋರ್ಗೆ ಮರು ಕಾಯಿಲೆ ಹೆಂಗೆ ಸೌಂದರ್ಯನ ನಾ ನಿಮ ನೋಡೇ ಇಲ್ವಲ್ಲ ಸೌಂದರ್ಯವಾಗ ಇದಿರೋ ಇಲ್ವೋ ಅಂತ.
ನನ್ನ ಮೃದುವಾದ ಧ್ವನಿಯನ್ನ ನೀವ್ ಆತರ ಅನ್
ಅಯ್ಯೋ ನಿಮ್ ಧ್ವನಿ ನನ್ ಕಿವಿಗೆ ಕರ್ಕಶ ತರ ಕೇಳಿಸ್ತಾ ಇದೆ ನಿಮ್ದ್ ಧ್ವನ ನೀ ಅಪ್ಪಾ
ಕಿವಿದ ಏನೋ ಸಮಸ್ಯೆ ಇರ್ಬೇಕು.
ಸಮಸ್ಯೆ ಇರೋದು ನನ್ ಕಿವಿಲಿ ಅಲ್ಲ ನಿಮ್ಮ ಧ್ವನಿಲಿ ಇರೋದು ಸಮಸ್ಯೆ. ನನ್ ಕಿವಿಲಲ್ಲ.
ನಿಮ್ಮ ಕಿವಿಲು ಇಲ್ಲ ಸಮಸ್ಯೆ ನಿಮ್ಮ ಮನಸ್ಸಿನಲ್ಲಿ ಉಂಟಾ ಇರುವ ಕೆಟ್ಟ ಮನಸ್ಥಿತಿಗಳೇ ಇದಕ್ಕೆಲ್ಲ ಕಾರಣ.
ಹೋ ಹೋ ಆತರಾನ ಅದೆಲ್ಲಾ ನಿಮ್ಗೆಂಗೆ ಗೊತ್ತಾಗುತ್ತೆ.
ನಾವು ಹಾಗೆ ಮನೋವೈದ್ಯರು ನಾವು.
ಓ ಏನೇನ್ ವೈದ್ಯಕೀಯ ಶಸ್ತ್ರಾಸ್ತ್ರ ತ್ರಗಳನ್ನು ಕಲ್ತಿದ್ದೀರಿ ನೀವು.
ನಾವು ಒಬ್ಬ ವ್ಯಕ್ತಿ ತಮ್ಮ ಮನಸ್ಸಿನಲ್ಲಿ ಏನು ಆಲೋಚಿಸುತ್ತಾರೆ ಏನು ಯೋಚಿಸುತ್ತ ತಾರೆ ಇನ್ನೊಬ್ಬರ ಬಗ್ಗೆ ಎಂದು
ಇರೋ ವ್ಯಕ್ತಿ ಏನ್ ಯೋಚಿಸುತ್ತಾರೆ ಅಂತ ಹೇಳಿ.
ಯಾ ವ್ಯಕ್ತಿ ಅದೇ ಕಪ್ಪು ಬಣ್ಣದ ಬಟ್ಟೆ ಧರಿಸ
ಹ ಅವರೇ ಅವರೇ ಕಪ್ಪು ಬಣ್ಣದ ಬಟ್ಟೆ ಧರಿಸಿದ್ದಾರೆ ಅವರು ಕೈಯಲ್ಲಿ
ನನಗೆ ಕರೆ ಮಾಡುತ್ತಿಲ್ಲವಲ್ಲ ಯಾರುನು ಅಂತ ಯೋಚಿಸುತ್ತಿದ್ದಾರೆ.
ಏ ಆ ತರ ಏನು ಇಲ್ಲ ಅವ್ರಗೆ ಆಗಿರೋ ಅಹ ಮಡವೆ ಮೇಲೆ ಇದ್ ಮಾಡ್ತಾ ಇದ ಅರೆ ಅವರು ಪ್ರಮುಖ ನೋಡಿ ಎಷ್ಟ
ಅ ಬೇರೆದ ಇಲ್ಲಂದ್ರೆ ಅವರ ಮನಸ್ಥಿತಿ ಬೇರೆ ಕಡೆ ಹೋಲುತ್ತೆ ಅಂತ ನಾನ್ ಆತರ ಹೇಳೋದು.
ಓ ನೀವ್ ಅನ್ಕೊಂಡಿರೋ ತರ ಏನು ಇಲ್ಲ ಅವರು ಅಷ್ಟೊಂದು ಇದಿಲ್ಲ ಬಿಡಿ. ಅವರು ತುಂಬಾ ಅವರು ಅವರು ಜನನಾಯಕಿ ಅವ್ರದ್ದು ಮೊದ್ಲೆೇ ಎಂತ. ಮನ್ಸು ಅಂತ ನಿಮ್ಗೆ ಗೊತ್ತಿಲ್ಲ ಅಷ್ಟೆಲ್ಲ.
ಇಲ್ಲ ಇಲ್ಲ ಇಲ್ಲ ನಿನಿಗೂ ಗೊತ್ತು ಅವ್ರ ಬಗ್ಗೆ ಒಂದ್ ಕಾದಂಬರಿನೇ ಬರ್ದ
ಸರಿ ಹೇಳಿ ಮತ್ತೆ ಒಂದು ಕಾದಂಬರಿ ಏನ್ ಬರ್ದಿದ್ದಾರೆ ಅಂತ.
ಹಾ
ಹೇಳಿ ಯಾವ ಕಾದಂಬರಿ ಬರ್ದಿದ್ದೀರಾ?
ಅದು ನಮ್ಮೂರ ಜನನಾಯಕಿ ಅಂತ.
ನಮ್ಮೂರ ಜನ ನಾಯಕಿ ಮತ್ತೆ
ಹ ಮತ್ತೆ ಅವ್ರ ಹೆಸ್ರೇನಿಲ್ಲ ಅತ್ರೊಳಗಡೆ ಅವ್ರ ಬಗೆ ಇದೆ ಅವ್ರ ಮಾಡಿರೋ ಸಾಧನೆಗಳು. ಅವರು ಮಾಡಿರೋ ಹೋರಾಟಗಳು
ಹೌದೌ ತುಂಬಾನೇ ಹೋರಾಟ ಮಾಡಿದ್ದಾರೆ ಅವರು ಮಾಡೋ ಹೋರಾಟಕ್ಕೆಲ್ಲ. ಆ ಎದುರುಗಡೆ ಇರೋ ರಾಜಕಾರಣಿ ನರಸಮ್ಮನೇ ಪ್ರಮುಖ
ಹೌದೌದು ಅವರು ಹೋರಾಟಗಳೆಲ್ಲ ನಾನು ಇದರಲ್ಲಿ ಕೂಡ ಓದಿದ್ದೆ ಕಾಗದದಲ್ಲಿ ಕೂಡ ಬಂದಿತ್ತು ಮೊನ್ನೆ ಅವರು ತುಂಬಾ ಪ್ರತಿಭಾವಂತರು ವಿದ್ಯಾವಂತರು
ಹೌದು ಹೌದು ತುಂಬಾ ಅವ ಅವರ ತರ ಇರ್ಬೇಕು ಈಗಿನ ಕಾಲದ ಹೆಣ್ಣು ಮಕ್ಕಳು
ಹೌದು ಅವರು ಒಂದು ಉದಾಹರಣೆ ಮಾರ್ಗದರ್ಶಿಗಳು. ಈಗಿನ ಕಾಲದ ಹೆಣ್ಣು ಮಕ್ಕಳು
ಹ್ಮ್ ಅವ್ ಅವ್ರ ನಗು ನೋಡಿದೀರಾ ನೀವು ಯಾವ್ ತರ ಇದೆ ಅಂತ.
ಹಾ ತುಂಬಾ ಸಲ ನೋಡಿದೀನಿ ಅವ್ರು ತುಂಬಾ ಕಾರ್ಯಕ್ರಮಕಳಗೆ ಬಂದಾಗ. ನ ನೋಡಿದ್ದೀನಿ ಯಾವಾಗಲೂ ಲಕ್ಷಣವಾಗ್ ಈ ಸೀರೆ ಉುಟ್ಟಿಕೊಂಡು ಮಲ್ಲಿಗೆ ಹೂ ಮುಡಿದುಕೊಂಡು ಎರಡು ಮಾರು ಬರುತ್ತಾರೆ.
ಹೋ ಎರಡು ಮಾರು ಇಟ್ಕೋತಾರ ಹೂವು.
ಹೌದು
ಅದ್ರ ಹಿಂದೇನು ಕತೆ ಇದೆ ಗೊತ್ತಾ ಅವ್ರರು ಯಾಕ್ ಎರಡ್ ಮಾರ್ ಇಟ್ಕೋತಾರೆ ಅಂತ.
ಗೊತ್ತಿಲ್ಲ ನಮಗೆ ನಾವೇ
ಅವ್ ಆ ನಾ ಹೇಳ್ತೀನಿ ಯಾಕೆ ಅ ಅವರು ಒಂದ್ಸರಿ ಹಿಂಗೆ ಹೂ ಹುಡುಕ್ತಾ ಇರ್ಬೇಕಾದ್ರೆ ಅವ್ರಿಗೆ ಸಿಕ್ಕಿರ ಸಿಕ್ಕಿರೋಲ್ವಂತೆ ಅವಾಗ ರು ಅವರ ಗಂಡ ಅ ಅವ್ರಿಗೆ ಪ್ರೇತ್ಯೆಕವಾಗಿ ಅವಳ ಕು ಅವರ ಕೂದಲಿಗೆ ಎರಡು ಮಾರು ಹೂವು ಸೂಟ್ ಇದಾಗುತ್ತೆ ಅಂತಂದ ಎರಡ ಮಾರ ಹೂವೇ ತರ್ತ ರಂತೆ ಅದೀ ಕೆ ಅವ್ರು ಅವ್ರಗೋಸ್ಕರ ಎರಡ ಮಾರ್ ಹೂವೇ ಇಟ್ಕೊಳ್ಳದಂತೆ.
ಏನೇನು ಕತೆ ಇದೆ ಗಂಡನ ಮೇಲೆ ಇಷ್ಟೊಂದು ಪ್ರೀತಿ ಅವರಿಗೆ.
ಹು ಕೇಳ್ತೀರಾ ಅದು ತುಂಬಾನೇ ಪ್ರೀತಿ ಇದೆ ಬಿಡಿ.
ಹ್ಮ ಮತ್ತೆ ಇನ್ನೇನು ಸಮಾಚಾರ ಎಲ್ಲೂ ಹೊರಗಡೆ ಹೋಗಿಲ್ಲವ ನೀವು
ಹೋಗಿದ್ವಲ್ಲ ಸಂಜೆ ಹೋಗಿ ಬಂದ್ವಿ ಹೊರ್ಗಡೆ ತಣ್ಣನ್ ಗಾಳಿ ತೋಗೊಂಡ ಊ ಸ್ವಲ್ಪ ಸುತ್ತಾಡಿ ಆ ಕಡೆ ಈ ಕಡೆ ಹೋಗಿ ಸ್ವಲ್ಪ ತಿನ್ಬಿಟ್ಟು ಬಂದ್ವಿ.
ಏನ್ ತಿಂದ್ರಿ ಸ್ವಲ್ಪ ಅಂದ್ರೆ ಏನಾದ್ರರು ಕುರುಕು ತಿಂಡಿಗಳು ತಿಂದ್ರಾ
ಹ್ಮ್ ಕುರುಕು ತಿಂಡಿಗಳೇ ತಿಂದ್ವಿ ಆಹ ಇದು ನಾವು ಈ ಏನಂತಾರೆ. ವಡೆ ಇರುತ್ತಲ್ಲ ವಡೆ ವಡೆ ಮೇಲೆ ಬ್ರೆಡ್ ಇಡ್ತಾರೆ ಆ ತರದ್ದು ಒಂದು ತಿಂಡಿ ಹೊಸಾದು.
ನೀವ್ ಯಾವಾಗಲೂ ಅದನ್ನೇ ತಿಂತೀರ ಅದೇನು ಹೊಸದಲ್ಲಾ ನಿಮಗೆ.
ನಮಗೆ ಹೊಸದಲ್ಲ ಆ ಆದ್ರೆ ಅದು ಬಂದಿರೋದು ಹೊಸದಲ್ವಾ ನಾವ ತಿಂದು ಒಂದ್ ನಾಲ್ಕೈ ಸರಿ ತಿಂದಿದ್ದೀವಿ. ಆದ್ರೂ ಅದು ತಿಂತಾ ಇರ್ಬೇಕು ಅಂತಾನೇ ಅನ್ಸುತ್ತೆ ಅದು ಅಷ್ಟೊಂದು ಇಷ್ಟ ನನಗೆ ಅದಿಕ್ಕೆ ಅದ ಅದನ್ನೇ ತಿನ್ನುತ್ತೇವೆ.
ಹೌದೌದುದು ತುಂಬಾ ರುಚಿಕರವಾಗಿರುತ್ತದೆ ನಾನು ಅದ್ರ ಬಗ್ಗೆ ತುಂಬಾ ಕೇಳಿದ್ದೇನೆ ಆಗ ಆಗ ನಾನು ನಮ್ಮ ಸ್ನೇಹಿತರೊಡನೆ ತಿಂದಿದ್ದೇನೆ ಅದು ತುಂಬಾ ಕಡಮೆ ಬೆಲೆಯು ಕೂಡ ದೊರೆಯುತ್ತದೆ.
ಹೌದೌದು ಹ್ಮ ಒಳ್ಳೆ ಬೆಲಿಯಗೆ ದೋ ದೊರೆಯುತ್ತದೆ. ಬೆಲೆಗೆ
ಹೌದು ಅದು ನಮ್ಮ ಕೊಠಡಿಯ ಹತ್ತರದಲ್ಲೇ ಸಿಗುದರಿಂದ ನಮ್ಮೆಲ್ಲರಿಗೂ ನೆಚ್ಚಿನ.
ತಿಂಡಿ ಹೌದು ನೆಚ್ಚಿನ ತಿಂಡಿ ಎಂದೇ ಹೇಳಬಹುದು. ಆದ್ರೂ ಅದು ಮಾಡೋ ವಿಧಾನ. ಆ ಮಾಡೊ ಅಣ್ಣ ಆ ಮಾಡೊ. ತವಾ ಅದೆಲ್ಲಾ ಏನ್ ಆ ಕೇಳ್ತೀರಲ್ವಾ ಎಷ್ಟ ಇಷ್ಟ ಅ
ಈಗೆ ಹೋಗಿ ಒಂದು ಇದು ಮಾಡಿರಲ್ಲ ಮದ್ವೆಗೆ ಇದು ಮಾಡಿ.
ಅವ್ರ ಅವ್ರ ಎಲ್ಲಾ ಮದ್ವೆ ಮಾಡ್ಕೊಂಡಿದ್ ಮಾಡ್ಕೊಂಡಿದ್ದಾರೆ ನನ್ನ ಗೆಳತಿ ಇದ್ಲು ಅವಳನ ಇದು ಮಾಡಣ ಅನ್ಕೊಂಡ್ವಿ. ಹಾ ಅವ್ರಗೆ ಅವ್ರೆ ಆ ಸರಿ ಸರಿ ನನ್ನ ಗೆಳ ಗೆಳತಿಯ ಕೇಳಿ ಹೇಳ್ತೀನಿ ಅವ್ಳು ರೆಡಿ ಇದಾಳೆ ಅಂತ ಅಂದ್ರೆ ಆ ಓಣ್ಣನ ಜೊತೆ ಅವಳ ಮದ್ವೆ ಮಾಡಲು ನಿಶ್ಚಯಿಸುತ್ತೇನೆ.
ಗೆಳತಿಗೆ ಬೇಡ ಅವರು ನಿಮ್ಮಗೆ ಹೋಲುವುದು.
ನಮಗ್ ನಿಮಗೇನು ಗೊತ್ತು ನಿಮಗೇನು ಗೊತ್ತು ಅವರು ನಮಗೆ ಹೋಲುತ್ತಾರೆ ಅಂತ ಅವರು ನಿಮಗೆ ಹೋಲಬಹುದಲ್ಲವೇ ಅದಕ್ಕೆ ನೀವು ಅಂಗೆ ಹೇಳ್ತಾ ಇದ್ದೀರಾ
ಕೊಳ್ಳುತ್ತೀರ ಅವರು ನನಗೆ ಹಓಲುತ್ತ ಮನಸ್ಸು ಸಾಕು ಆದ್ರೆ ಸಂಸಾರ ಮಾಡ ಮಾಡಕ್ಕೆ ಮನಸ್ಸು ಬೇಡ ಅಲ್ಲವೇ
ಹಾ ಮತ್ತೇನು ಬೇಕು ಸಂಸಾರ ಮಾಡಕ್ಕೆ ಮುಖ ಬೇಕಾ
ಹಣ ಬೇಡ
ಹಾ ಹಣ ಬೇಡ ಪ್ರೀತಿ ಇರುತ್ತಲ್ಲ ಮನಸ್ ಮನ್ಸನ್ನೇ ಒಪ್ಪಿದ್ದಾರೆ ಅಂದ್ರೆ ಪ್ರೀತಿನ ಮಾಡಲ್ವ ಮನ್ಸ ಒಪ್ಪಿ ಅಂತಾನೇ ಎಲ್ಲ ಪ್ರೀತಿ ಮಾಡೋದು
ಏನೋ ಅಪ್ಪ ನಮಗೆ ಇದು ತಿಳಿದೇ ಇಲ್ಲ ಏನೇನು ಬೇಕೊ.
ನೀವೇ ಹೇಳ್ತಾ ಇದ್ದೀರಾ ಅದು ತಿಳಿಯುತ್ತೆ ಅದಾಗಲ್ಲ ಈಗಾಗಲ್ಲ. ಅದು ಅದು ನಿಜನೇ ಬಿಡಿ ನೀವು ಹುಚ್ಚಿ ಅಂತ ಹ್ಮ್ ಹೇಳ್ತಾ ಇದ್ದೀರಾ ಅದು ಖಡಖಂಡಿತವಾಗಿ ಸತ್ಯ ಬಿಡಿ ಅದು ಆದ್ರೂ ಆದ್ರೂ ಇಂತ ಒಳ್ಳೆ ಹುಡ್ಗಿಗೆ ಎಷ್ಟ್ ದೊಡ್ ಕಾಯಿಲೆ ಬರ್ಬಾರ್ದಾಗಿತ್ತು ಅಂತ
ಅದು ಕಾಯಿಲೆ ಎಂದು ನಾವು ಕೊಡಲ್ಲ ಅದು ನಮಗೆ ದೇವರು ಕೊಟ್ಟಿರೋ ಹೊರ ಎಲ್ಲರಿಗೂ ಅದು ಸಿಗುವುದಿಲ್ಲ ಸಿ ಅವರು ದೇವರಿನ ಪ್ರೀತಿಯ ಮಕ್ಕಳೆಂದರ್ಥ
ಹೌದೌದು ಬಹಳ ಒಳ್ಳೆ ಮಕ್ಕಳು ನೀವೆಲ್ಲ
ಹ ಮತ್ತೆ ದೇವರಿಗೆ ಕೂಡ ನಮ್ಮ ಮೇಲೆ ಅಷ್ಟು ಪ್ರೀತಿ ನಂಬಿಕೆ ಎಲ್ಲವೂ ಇದೆ
ಹ್ಮ್ ಕೀಳರ್ಮೆ ಇರಬಾರ್ದು ಅಲ್ವಾ ನಾವು ಮಾಡೋ ಕೆಲಸದಲ್ಲಾದರೂ ನಾವ್ ಹೇಗೆ ಇರ್ತೀವಿ ಆತರ ಎಲ್ಲ ಹೌದು ಅವ ನೇಚರ್
ದೋಷ ಅಥವಾ ಏನೋ ಒಂದು ನಮ್ಮಲ್ಲಿ ಕಡಿಮೆ ಆಗಿದೆ ಅಂದ್ರೆ ಮತ್ತೇನೋ ಒಂದ್ ದೇವ್ರ ಜಾಸ್ತಿ ಕೊಡ್ತಾನೆ ಅಂತ
ಹ ಹಾ ಹೌದು ಅದು ನಿಜ ನಿಮ್ಮ ಒಳ್ಳೆಯ ಆಲೋಚನೆ ರಚನೆಗಳು ನಿಮಗೆ ಒಳ್ಳೆಯದು ಮಾಡಲಿ
ನನಗೆ ಯಾವಾಗ್ಲೂ ಅದು ಒಳ್ಳೇದ್ ಮಾಡತಿಿಂದ ಮ ತಿಳಿದಿದ ಅೇ ನಿಮಗ್ ಒಳ್ಳೇದ್ ಮಾಡಿದ್ರೆ ಸಾಕದು
ಹ್ಮ್ ನಮ್ಗೆ ನೀವ ಅನ್ಕೊಂಡ್ರೆ ಒಳ್ಳೇದ್ ಮಾಡುತ್ತೆ ಬಿಡಿ
ನಾನು ಯಾವಾಗಲೂ ಅದನ್ನೇ ಬಯಸುತ್ತ ೇನೆ ನಿಮ್ಮ ಯೋಗಕ್ಷ್ೇಮ ನಿಮ್ಮ ಆರೋಗ್ಯ ನೀವು ಬೇರೆಯವರಿಗೆ ತೋರಿಸುವ ಪ್ರೀತಿ ನಿಮ್ಮ ಜನನಾಯಕಿ ಮೇಲೆ ಇಟ್ಟಿರುವ ನಂಬಿಕೆ ವಿಶ್ವಾಸ ಇದಕ್ಕಿಂತ ಇನ್ನೇನು
ಅದು ನಿಜಾನೇ ಏನು ಮಾಡಕ್ ಆಗಲ್ಲ ಆದ್ರೂ ಅದಕ್ಕೆ ನೀವ್ ಇಷ್ಟ ಆಗೋದು ನಂಗೆ
ಹೋಗಿ ಬರಲ್ಲ
ಎಲ್ಲಿಗೆ ಹೋಗುತ್ತೀರಾ
ಹ್ಮ್ ನನಗೆ ಸ್ವಲ್ಪ ಮನೆ ಕೆಲಸ ಇದೆ
ಹಾ ಸರಿ ಸರಿ ಹೋಗ್ತೀರಾ